ಹಲೋ
ಹಲೋ ಹೇಳಿ ಬ್ರೋ
ಕೇಳಿಸಿಲ್ವಾ
ಹಾ ಕೇಳಿಸತತೆ ಹೇಳಬರು ಹಿಂಗಗೆಬ್ರು ಹಂಗ ಮನೆ ಹತ್ರ ಇದ್ದು ಹಂಗೆ
ಹ ಊಟ ಆಯ್ತಾ
ಹಾ ಆಯ್ತಬ್ರ ನಿಮ್ದು ಹ್ಮ್
ಏನ್ ಸಮಾಜ ಸುಮ್ನೆ ಕುೂಂತಿದ್ದೇ ಬ್ರಾ ನಾನು ಫೋನ್ ನೋಡ್ತಿದ್ದೆ
ಹಾ ಹಾ ಮತ್ತೆ ಮನೆ ಹಿಂಗೆ ಕೂತ್ತಿದ್ದೆ ನಾನು ಹಂಗೆ ಮನೆ ಹತ್ರ ಇದ್ದೆ
ಹ ಮನೆೆಯಲ್ಲ ಚೆನ್ನಾಗಿದ್ದೀರಾ
ಹಾ ಬ್ರ್ ಚೆನ್ನ್ರಿ ನಿಮ್ಮ ಮನ ಎಲ್ಲ ಚನದ್ರ ಊಟ ಆಯ್ತ ಬ್ರ
ಊಟ ಅದೇ ಬ್ರೋ ಅನ್ನ ಸಾರ
ಹಾ ಹೋ ಹ
ಮತ್ತೆ
ಹೇಳ್ಬೇಕಾಗರು
ಏನ್ ಬ್ರೋ ಫೋನ್ ಮಾಡ್ರೆ ಫೋನ್ ಯೆತಲಿಲ ಬ್ಯುಸಿ ಆಗ್ಬ ಬಿಟ್ಟಿದ್ರ ಅಸತೆ
ಹಂಗೇ ಬ್ರೋ ಮನೆ ಕನ್ಸ್ಟ್ರಕ್ಷನ್ ಇತ್ತಲ್ಲ ಗ್ರೂಪ್ ರ್ ಆಯತ್ತು ನೆಕ್ಸ್ಟ್ ವೀಕ್ ಅದಕ್ಕೆ ಹ ಬ್ರೋ ಅದಕ್ಕೆ ಕ್ಯಾಟ್ರಿಂಗು ಮತ್ತೆ ಗ್ರೂಪ್ಷ್ಟ ಇದೆಲ್ಲ ಹೇಳ್ಬೇಕಿತ್ತಲ್ಲಾ ಅದಕ್ಕೆ ಓಡಾಡ್ತಿದ್ದೆ ಸ್ವಲ್ಪ
ಅದಕ್ಕೆ ಸ್ವಲ್ಪ ಬಿಸಿ ಆಗಿದ್ದೇ ಶವೊಬ್ರು
ಸಿಗ್ತಾ
ಇನ್ನುೂ ಸಿಕ್ಕಿಲ್ಲ ಬ್ರೋ ಹುಡುಕ್ತಾ ಇದೆ.
ಹಾ ಹಾ.
ಅದಕ್ಕೆ ಯಾರನ್ನಾರು ಕೇಳೋಣ ಅಂತ ಇದ್ದೆ ನಿಮ್ಗೆ ಯಾರು ಪರಿಚಯ ಇಲ್ವಾ ಬ್ರೋ.
ನಮ್ದೇ ಇದೆಯಲ್ಲಾ.
ಯಾವ್ದ್ ನಿಮ್ದಾ.
ಹಾ ನಮ್ದೇ ಇದೆ ನಮ್ಮಣ್ಣಾರ್ದ್ ಇದೆ.
ಹಾ ಹಾ.
ಹ್ಮ್ ಹೆಂಗ್ ಬೇಗ ಅಂದ್ರೆ ಏನ್ ಯಾವತ್ತಿರು ಡೇಟ್ ಕೇಳಿದ್ರೆ.
ನೆಕ್ಸ್ಟ್ ವೀಕ್.
ಹಾ.
ನೆಕ್ಸ್ಟ್ ವೀಕ್ ಅನ್ಸತ್ ಬ್ರೋ ಹಾ ಬ್ರೋ.
ನೆಕ್ಸ್ಟ್ ವೀಕ್ ಅಂದ್ರೆ ಬಿಡಿ ಬರ್ತಾರೆ ಅಂದ್ರೆ ಒಂದ್ ಸ್ವಲ್ಪ ನಾನು ಇಲ್ಲಿ. ನಾಳೆ ಆಫೀಸಿಗ್ ಬರ್ತೀರ ನಮ್ಮಣ್ಣರದ್ ಆಫೀಸ್ ಇದೆ.
ಹಾ ಬ್ರೋ ಆ ನಾಳೆ ತಾನೆ ಹಾ ಬರ್ತಿನಿ ನೋ ಟ್ರೈ ಮಾಡ್ತೀನ್ ಬ್ರೋ ನಾಳೆ ಬರಕ್ ಫೋನ್ ಮಾಡ್ತೀನ್ ಬ್ರೋ ಹಾ.
ಅ ಅಂದ್ರೆ ಬಂದ್ಬಿಟ್ಟಲ್ಲಿ ಏನೇನ್ ಅಂದ್ರೆ ಯಾವ ಟೈಮ್ ಅಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಹೋದ್ರೆ.
ಹಾ ಹಾ.
ಹೋಗ್ ಒಪ್ಕೊಂಡ್ರೆ ಆರ್ಡರುಗಳನ್ನ ಬರ್ತಾರೆ.
ಹಾ.
ನಮ್ಮಣ್ಣಾರ ಎಲ್ಲ ಈಗ ಬಿಸ್ನೆಸ್ ಮಾಡ್ತಿದ್ದಾರೆ ಒಂದ್ ಏಯ್ಟ್ ಟೆನ್ ಇಯರ್ಸ್ ಇಂದ ನಿಮ್ಗ್ ಗೊತ್ತಿರ್ಲಿಲ್ವಾ.
ಇನ್ನು ಗೊತ್ತಿರ್ಲಿಲ್ಲ ಬ್ರೋ ಇವಾಗ ನೀವ್ ಹೇಳುದ್ರಲ್ಲ ಇವಾಗ ಗೊತ್ತಾಗಾಗಿದೆ ಹ್ಮ್.
ಮತ್ತೇನ್ ಬ್ರೋ.
ಎನಿಲ್ಲ ಬ್ರೋ ಅದೇ ಎ ಶ್ಯಾಮಿಯಾನನು ಬೇಕಿತ್ತು ಅದಿಕ್ಕೆ.
ಹಾ ಅದು ಅದು ಇರುತ್ತೆ ಅದು ನಮ್ಗ್ ಸೇರಲ್ಲ.
ಹಾ.
ಆದ್ರೆ ಅದು ನಮ್ಮ್ ಅಣ್ಣರು ಮಾಡ್ಸ್ತಾರೆ ಅದು ಅದು ಪರಿಚಯ ಇರೋರು ಇದಾರೆ.
ಹಾ ಬ್ರೋ.
ಅದೇ ಗೊತ್ ಬ್ರೋ ನೀವು ಅಂದ್ರೆ ಯಾವ್ದಕ್ ಅಂದ್ರೆ.
ಹಾ.
ನಾ ಕನ್ಫರ್ಮ್ ಮಾಡ್ತೀನಿ ನಮ್ ಅಣ್ಣಾರ್ ಹತ್ರ ಬನ್ನಿ.
ಹಾ ಬ್ರೋ ನಾಳೆ ಬರ್ತೀನ್ ಬಿಡಿ ಹಂಗಂದ್ರೆ.
ಹಾ ಈಗ ವಾಟ್ಸಾಪ್ ಅಲ್ಲಿ ಕಳಿಸ್ತೀನ್ ನೋಡಿ.
ಹಾ ಹಾ.
ಹ್ಮ್ ಅದ್ರ ಬಗ್ಗೆ ಮಾತ್ ಅದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಹೇಳ್ತೀನ್ ನಮ್ ಅಣ್ಣ.
ಹಾ ಬ್ರೊ ಒಂದ್ಸರ್ತಿ ನೀ ಹಾ ನೀವ ಒಂದ್ಸರ್ತಿ ನಿಮ್ ಅಣ್ಣನ ಕನ್ಫರ್ಮ್ ಮಾಡಿ. ಕೇಳಿ ಬ್ರೋ ಶ್ಯಾಮಿಯಾನನು ಇದ್ರೆ ಎರಡ್ನು ಒಪ್ಪೋ ಕ್ಯಾಟ್ರಿಂಗ್ ಮತ್ತೆ ಶಾಮಿಯಾನ. ಎರಡು ಇರ್ಬೇಕಾದರೆ ಒಂದೇ ಸತಿ ಹೇಳಿದ್ರ ಆಯ್ತು.
ಅಲ್ಲ ಏನ್ ಗೊತ್ತಾ ಇವಾಗ ಸಿಗುತ್ತೆ ಆತರ ಏನಿಲ್ಲ.
ಹಾ ಬ್ರೊ.
ಅಂದ್ರೆ ಈಗ ನಮ್ಮಣ್ಣರ್ ಕೆಲ್ಸಲ್ಲೆ ಹಂಗ ಏಳ್ ಎಂಟು ಭಟ್ರ್ ಇದಾರೆ.
ಹಾ ಬ್ರೋ.
ಇವಾಗ ಏನಂದ್ರೆ ಒಂದ್ ಎರಡ್ ಮೂರು ಅಂದ್ರೆ ಎ ಒಂದ್ ತಿಂಗಳಿಂದ ಕಮ್ಮಿಯಾಗ್ ದೇ ಈ ಟೈಮ್ಲ್ ಅಂದ್ರೆ ನಿಮ್ಗೆ ಆರಾಮಾಗ್ ಸಿಗ್ತಾರೆ.
ಹಾ ಬ್ರೊ.
ಹ್ಮ ಅದಕ್ ನೀನ್ ಬಂದೋದ್ರೆ ನಿಮಗೆಲ್ಲ ನಾಳೆ ಗೊತ್ತಾಗುತ್ತೆ ವಾಟ್ಸಾಪಲ್ಲಿ ಕಳಿಸ್ತಿನಿ.
ಹಾ ಹಾ
ಆ ನಂಬರಿ ಫಾರ್ಮ್ ನಾಳೆ ಬರ್ತಿರಲ್ಲಾ ನಾಳೆ ನಾನು ಇರ್ತೀನಿ
ಹಾ ಬ್ರೋ
ಈ ಶಾಮಿಯಾನದೆನ ನಾವು ಒಪ್ಕೊನಲ್ಲ
ಹಾ ಬ್ರೋ
ಆದ್ರೆ ನಿಮ್ಗೆ ಏನ ಇದ್ರು ಇನ್ಫಾರ್ಮೇಶನ್ ಇದ್ ಬೇಕಿದ್ರೆ ಕೊಡ್ತಾರೆ ನಮ್ಮ್ ಅಣ್ಣಾರ್ ಕಡೆಯಿಂದ
ಹಾ ಹಾ
ನಮ್ದ್ ಹೆಂಗ ಗೊತ್ತಾ ಈ ಊಟದ ವ್ಯವಸ್ಥೆ ಇದ್ ನೋಡಿ ಅಷ್ಟೇ
ಹಾ ಬೋ ಲೊಕೇಶನ್ ಕಳ್ಸರಿ ಬ್ರೋ ಬರ್ತೀನಿ ನಾನು
ಹ ಅದು ನಿಮ್ಗೆ ಎ ಊಟ ಎಷ್ಟು ಜನ ಬೇಕ್ ಗೂತ್ತಾ ಅ ಈವಲ್ಲ
ಒಂದು ಏಳ್ನೂರಿಂದ ಎಂಟುನೂರು ಜನಬ
ಹೌದಾ
ಹಾ ಹ್ರೋ
ಸ ಇವ್ರಾಯ್ತು ಅಂದ್ರೆ ಇಲ್ಲಿ ನಾವು ಅಂದ್ರೆ ನಿಮ್ ಅಲ್ಲೇ ಮಾಡ್ಬೇಕಾ ಊಟನ ಇಲ್ಲ ನಿಮ್ಗೆ ಅಲ್ಲೇ ಅಂತಂದ ಕೊಡ್ಬೇಕಾ
ಹಂಗೇನಿಲ್ಲ ಬ್ರರು ಅದೇ ಜನಕ್ ಬಂದವ್ರಿಗೆ ಮತ್ತೆ ನೈಟ್ ಒಂದ್ ಸ್ವಲ್ಪ ಮನೆಯವ್ರಿಗೆ ಅಷ್ಟೆಲ್
ಒಂದ್ ಐಟ ಡ ಎರಡು ಬೇಕಾ
ಹಾ ನೈಟ್ ಡೇ ಅವ
ಓಕೆ ಓಕೆರೆ ಮೂರು ಮ್
ಹಾ ಮೋಟೈಮರು
ಅಲ್ಲಾ ಅಂದ್ರೆ ಯಾವ್ ತರ ಅಂದ್ರೆ
ಹ್ಮ್
ಈಗ ನಾಳೆ ಬರ್ತಿರಲ್ಲ
ಹಾ ಬ್ರೋ
ಆರ್ಡರ್ನ ಕನ್ಫರ್ಮ್ ಮಾಡ್ಕೊಂಡು
ಹಾ ಬ್ರೋ
ಯಾವ ಟೈಮ ಅಲ್ಲಿ ಎಷ್ಟ ಜನಗ್ ಮಾಡ್ಬೇಕಕ್ ಅಡ್ಗೇನ
ಹಾ ಬ್ರೋ
ಆಮೇಲೆ ಏನೇನ್ ಐಟಮ್ಸ್ ಬೇಕು ಅವೆಲ್ಲಾ ನೀವ ಹೇಳ್ಬೇಕಕ್ ಬ್ರೋ
ಹ್ಮ್ ಬ್ರ ನಾ ಹೇಳ್ತಿನಿ ಕನ್ಫರ್ಮ್ ಮಾಡ್ಬಿಟ್ಟು ಮನೇಲಿ ಕೇಳ್ಬಿಟ್ಟು ಎಷ್ಟ್ ಜನಗ್ ಬೇಕು ಯಕೆ ಎ ಯಾವ ಟೈಮ್ಲ ಎಷ್ಟ್ ಜನಕ್ಕೆ ಬು ಅಂತ ಕೇಳ್ಬಿಟ್ಟು ಹೇಳ್ತಿನಿ ನಾಳೆ
ನಾನ್ ಅಂದಾಜ್ ಹೇಳಲಬ್ರು
ಹಾಂ ಎ
ಅಂದ್ರೆ ನೈಟ ನೈಟ್ ಅಂದ್ರೆ ಒಂದ್ ಹಫ್ ಎಷ್ಟ್ ಮೆಂಬರ್ಸು ನೈಟ್ ಒಂದು ಫಿಫ್ಟಿ ಹಂಡ್ರೆಡ್ ಮೆಂಬರ್ ಇರ್ತಾರ ಮಕ್ ಪಕ್ತಾರ ರಿಲೇ ಒಂದ್ ನೂರ್ ಜನ ಇರ್ತಾರ ಬೆಳಗ್ಗೆ ತಿಂಡಿ ಒಂದ ಮುನ್ನೂರು ಜನ ಕ ಅಂದಕೊಳ್ಳಿ ಮುನ್ನೂರ್ ನೂ ಜನಕ್ಕೆ
ಹಾ ಬ್ರೋ
ಹ್ಮ್ ಅಬ್ ಅದಕ್ಕೆಲ್ಲ ಯಾವ ತರ ಅಂದ್ರೆ ನೈಟ್ ಸ್ನಾಯಕ್ಸ್ ಆಮೇಲೆ ಊಟ
ಹಾಂ ಬ್ರೋ
ಆಮೇಲೆ ಬೆಳಗ್ಗೆನೇನ್ ತಿಂಡಿ ಗೊತ್ತಲ್ಲಾ ನೀವ್ ಹೇಳಿದ್ ಮಾಡ್ತಾರೆ
ಹಾ ಹೌದು
ಇದ್ ಯಾವ್ ತರ ಅಂದ್ರೆ
ಹ್ರೋ
ಇ ಅದೇ ನಮ್ಮ್ ಅಣ್ಣ ಸರ್ವಿಸ್ ಯಾವತರ ಅಂದ್ರೆನ್ ಬೇಕ್ರ ಅಲ್ಲಿಂದನನೆ ನಮ್ಮ ಅಣ್ಣ ಇದಿಲ್ಲ ಆಫೀಸು
ಹಾ ಹಾ
ಅಲ್ಲಿಂದನೇ ಮಾಡ್ಕೊಂಡು ತಂದ ಕೊಡ್ತಾರೆ
ಹಾ ಬ್ರೋ
ಇಲ್ಲಾ ಅಂದ್ರೆ ನಿಮ್ಮನೆ ಹತ್ರ ಮಾಡ್ಬಿಟ್ಟು ಮಾಡ್ತಾರೆ ಅದಕ್ಕೆ ಬ ಕಳಿಸ್ತಾರೆ
ಹಾಂ ಬ್ರೋ
ಅಂದ್ರೆ ಪಾತ್ರೆಗಳ್ದಲ್ಲ ನೀವೇ ನೋಡ್ಕೋಬೇಕು.
ಹಾ ಹಾ ಅಂದ್ರೆ ನಿಮ್ ಮನೆ ಹತ್ರ ಮಾಡಿದ್ರು ನಿಮ್ ಆಫೀಸ್ ಹತ್ರ ಮಾಡಿದ್ರು ಪಾತ್ರರೆನ ನಮ್ದೇ ಮನೆ ಹತ್ರ ತ್ರ ಮಾಡಿದ್ರು ಪಾತ್ರೆ ನಮ್ದನ ಹಂಗ ಏನಲ್ಲ
ಆಫೀಸ್ ಹತ್ರ ಮಾಡ್ದೆ ನಾವೇ ಅಂದ್ರೆ ನಾವೆ ಎಲ್ಲಾ ಮಾಡ್ಕೊಂಡು
ಹಾ
ಅಂದ್ರೆ ಈಗ ಗೊತ್ತಲ್ಲಾ ನಿಂಗೆ ಅದ ದೊಡ್ಡ ಅಂದ್ರೆ ಪ್ಯಾಕೇಜ್ ಮಾಡ್
ಸಡ್ ಹಾ ಹಾ ಹಾ ಹ ಓಕೆ ಓಕೆ ಹಾ
ಹ್ಮ್ ಇದೆಲ್ಲಾ ನಮ್ಮ್ ಅಣ್ಣಾರ್ ಕಡೆಯಿಂದ ಇರೋದ ಇವೆಲ್ಲಾ.
ಹಾ ಬ್ರೋ
ನಾ ಅಂದ್ರೆ ನಾವೆಲ್ಲ ಬರೀ ಹುಡುಗರ್ನ ಹಾಕದ ಒಂದು ಕೆಲ್ಸ ಕಳ್ಸಾರಲ್ಲ.
ಹಾ ಹ
ಹಾ ಈ ತರ ಏನಾದರು ಬಂದಾಗ ನಮ್ಮ ಅಣ್ಣಂಗ ಹೇಳ್ತೀನಿ ನಾನು
ಹಾ ಬ್ರೋ
ಇಷ್ಟೇ
ಅಂದ್ರೆ ಮನೆ ಹತ್ರ ಮಾಡದ್ರೆ ಪಾತ್ರೆ ನಮ್ದೇ ಆಗಿರ್ಬೇಕಷ್ಟೆ.
ಹ ಹಾ ಆತರ ಅದೇ ಬ್ರೋ ಇನ್ನೇನ್ ಪಾತ್ರೆಏನ್ ಕೊಡ್ತಾರಲ್ಲ ಬ್ರೋ ಶಾಮಿಯಾದರಿಗೆ ಹೇಳಿದ್ರೆ ಶಾಮಿಯಾದರ ತಂದು ಕೊಡ್ತಾರಲ್ಲ.
ಹಾ ಕೊಡ್ತಾರೆ ಹ
ಹ್ಮ್ ಅಷ್ಟೇ ಅದ ಏನಿಲ್ಲಾ
ಹಾ ಹಾ
ಆಮೇಲೆ ಅಂದ್ರೆ ನಿಮ್ಗೆ ಮ್ ಮಧ್ಯಾಹ್ನ ಊಟಕ್ಕೆ ಸೌತ್ ಇಂಡಿಯನ್ ಮೀಲ್ಸ್ ಸೊ ಅಂದ್ರೆ ಬಾಳೆಲೆ ಊಟನೇನಾ
ಹಾ ಬ್ರೋ ಬಾಳೆದೆಲೆ ಊಟ ಬಳ್ಳಿ ಮಧ್ಯಾಹ್ನ
ಅಂದ್ರೆ ಯಾವ ತರ ಅಂದ್ರೆ ನೀನು ಅಂದ್ರೆ ಇದನ್ನ ಇದ ಮಾಡಸ್ಕೊಬೋದ ಬ್ರೊ ಮೋಡಿಫೈ ಮಾಡ್ಸ್ಕೊ ಮಾಡಿಫೈ ಮಾಡ್ಸ್ಕೋಬಹುದ ಅಂದ್ರೆ ಏನ್ ಎಕ್ಸ್ಟ್ರಾ ಬೇಕಾ
ಹಾ ಹಾ
ಈಗ ಇರದ್ರೆ ಚೇಂಜಿಂಗ್ ಬೇಕಾ ಅಂತ ಮಾಡ್ಸ್ಕೋಬೋದು ನೋಡಿ
ಹಾ ನಿಮ್ದ್ ಯಾವ್ದ ಯಾವ್ದ್ ಐಟಮ್ ಇತ್ತು
ನಮ್ದು ಉಪ್ಪು ಒಂದ ನಾರ್ವಲ್ ಉಪ್ಪು ಎರಡ್ತರ ಎರಡು ಮೂರ್ ತರ
ಹಾ ಪಲ್ಯ ಹಾ ಹಾ
ಹಾ ಬ್ರೋ ಅಂದ್ರೆ ಯಾವ್ ತರ ನಾರ್ಮಲ್ ಆಗಿ ಅಂತರ ಇಲ್ಲ.
ಹ್ಮ್
ಕೆಲವರು ಎಕ್ಸ್ಟ್ರಾ ಎಕ್ಸ್ಟ್ರಾ ಐಟಮ್ಸ್ ಕೇಳ್ತಾರೆ.
ಹಾ ಬ್ರೋ
ಕೆಲವರು ಒಂದ ಉಂಟು ಕೆಲವರು ಒಂದ್ ಸ್ವೀಟ್ಸ್ ಸಾಕು ಅಂತಾರೆ
ಹಾ ಹಾ
ಕೆಲವರು ಒಂದ್ ಎರಡು ಮೂರ್ ತರ ಸ್ವೀಟ್ ಇರ್ಲಿ ಅಂತಾರೆ ಆಮೇಲೆ ರೊಟ್ಟಿ ಇರದ ರೊಟ್ಟಿ ರೊಟ್ಟಿ ಆಮೇಲೆ ಪಲ್ಯ ಇರ್ಲಿ ಅಂತಾರೆ
ಹಾದು
ಕೆಲವ್ರ ದೋಸೆ ಅಲ್ಲಿ ಇರ್ರಿ ಅಂತಾರೆ ಇಲ್ಲಾ ಅಂದ್ರೆ ಯಾವ್ತರ ಅಂದ್ರೆ. ಹ್ಮ ಈ ಪಲಾವು.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ ಲಾಸ್ಟಿಗೆ ಅನ್ನಸಾರು, ರಸಮ್ಮು, ಮೊಸರು ಈ ತರ. ಹ್ಮ ಆಮೇಲೆ ಬ್ರೋ ಇದ್ ನಮ್ ಇದ್ರಲ್ಲಿ ಪ್ಯಾಕೇಜ್ ಅಲ್ಲಿ ಫುಲ್ ಇದು ಬರುತ್ತೆ ಅಂದ್ರೆ. ಏನು ಬೀಡ. ಹ ಐಸ್ ಕ್ರೀಮ್ ಎಲ್ಲಾ ಇರುತ್ತೆ. ಅವೆಲ್ಲಾ ನೀನ್ ಚೆಕ್ ಮಾಡಸ್ಕೋಬೇಕು.
ಅವ್ರು.
ಅಷ್ಟೇ ಅಂದ್ರೆ ಊಟದೆಲ್ಲ ಏನಾದ್ರು ಏನೋ ಬೇಕಿದ್ರೆ ಅದರ ಎಲ್ಲ ಮಾಡಸ್ಕೋಬೋದ್ ನೋಡಿ.
ಮಾಡಿಫೈ ಮಾಡ್ಸ್ಕಬೋದೇನ.
ಹಾ ಮಾಡ್ಸ್ಕಳಿ ಅಂದ್ರೆ ಏನಾದ್ ಎಕ್ಟ್ರಾ ಏನಾದ್ ಬೇಕ ಇಲ್ಲಾಂದ್ರೆ ಅದ್ರ ಶಾರ್ಟ್ ಮಾಡ್ಬೇಕಾ ಅಂತ.
ಹೌ ಬ್ರೋ.
ಸ್ನಾಯಕ್ಸು ಎಲ್ಲ ಹೇಳಿರಿ ಅಂದ್ರೆ ಬರ್ತಿರಲ್ಲ.
ಹಾ ಬರ್ತನಿ ಬರ್ತನಿ ಬ್ರೋ ನಾಳೆ.
ಅವಾಗ ಆರ್ಡ್ರ್ ಒಪ್ಕೊಳ್ಳಿ.
ಹಾ ಬ್ರೋ.
ಏನ್ ಬೇಕೋ ಎಲ್ಲಾ ಹೇಳಿ. ಹ್ಮ್ ಆದ್ರೆ ಎಲ್ಲಾ ಇದು ಪೇಮೆಂಟ್ ಎಲ್ಲ ಆಮೇಲ್ ಮಾತಾಡಣ.
ಹಾ ಬ್ರೋ ಪೇಮೆಂಟ್ ಆಮೇಲೆ ಮಾತಾಡೋಣ ನಾಳೆ ಬಂದು ಕೇಳ್ಬಿಟ್ಟು ಮನೇಲಿ ಏನೇನ್ ಬೇಕು ಅಂತ. ಬೆಳಗ್ಗೆ ನೈಟ್ ಮತ್ತೇ ಮಧ್ಯಾಹ್ನ. ಅವಾಗ ಬ ಕೇಳಬಿಟ್ಟು ಹೇಳ್ತನ್ ಬ್ರೋ ಹ್ಮ್.
ಸಿಕ್ಕರೆ ಹೇಳಿ ನಂಗೂ ಒಂದ್ ಸ್ವಲ್ಪ ಇವಾಗ್ ಒಂದ್ ಸ್ವಲ್ಪ.
ಹ್ಮ್
ಅದೇ ನಾನು ಹು ಅಂದ್ರೆ ನೀ ಆರ್ಡ್ರ ಕನ್ಫರ್ಮ್ ಆದ್ರೆ.
ಹಾ ಬ್ರೋ.
ನನ್ಗೂ ಅಂದ್ರೆ ಈಗ ಕೆಲ್ಸುಕ್ಕೆಲ್ಲ ಹೇಳಕೆಲ್ಲ ಆಗುತ್ತೆ.
ಹಾ ಬ್ರೋ ಅದು
ಈಗ ಈಗ ಆಡ್ರುಗಳು ಒಪ್ಕೋತಾರಲ್ಲ.
ಹ್ಮ
ನಾವ್ ಅವ್ರಿಗೆಲ್ಲಾ ಅಮೌಂಟ್ ಗಿಮು ಅಂದ್ರೆ ಕರ್ಕೊಂಡ ಅಂದ್ರೆ ಆರ್ಡು ಹುಡ್ಗರು ಕ ನಮ್ಮಣ್ಣ ಆಡ್ರು ಒಪ್ಪೋತನೇ ನಾನು ಹುಡುಗುರೆಲ್ಲ ಕಳಸ ತರ ಮಾಡ್ತಿದ್ವಿ ಹ್ಮ್ ಇವಾಗ ಅಂದ್ರೆ ಅದೇ ಮಾಡ್ತಿರದು.
ಆ ಬ್ರೋ
ಕಮ್ಮಿ ಆಗಿದ್ದೀರಲ್ಲ ಇವಾಗೆಲ್ಲ ಕೆಲ್ಸ ಕಮ್ಮಿ ಆಗಿದೆ.
ಹ್ಮ ಹ ಬ್ರೋ ಕಡಿಮೆ ಆಗೈತಿ.
ಸೀಸನ್ ಅಲ್ವಲ್ಲಾ.
ಹ ಬ್ರೋ ನಾನ್ ಸೈಜ್ ನಲ್ಲಿ ಇವಾಗ ಜಾಸ್ತಿ ಯಾರು ಮಾಡವಲ್ಲ.
ಹಾ ಅದೇ ಅದೇ.
ಹಾ ಹೌದು.
ಮತ್ತೆ ಬ್ರೋ.
ಹೇಳ್ಬೇಕ್ ಬ್ರೋ ಎಲ್ಲಾ ಮನೆ ಕಡೆ ಎಲ್ಲ ಆರಾಮ.
ಹಾ ಬ್ರೋ ಆರಾಮು ನಾನು. ಅದೇ ಇ ತ್ರೀ ಫೋರ್ ಡೇಸ್ ಆದ್ಮೇಲೆ ಒಂದ್ ಇದೇ ಕೆಲ್ಸ.
ಹಾ ಬ್ರೋ
ಏನೊಂದಂದು ವೀಕ್ ಆಗುತ್ತ ತಾನೆ
ಹಾ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವಕ್ ಅಲ್ಲಿ
ನಾವು ಮದ್ ಬಾಪ್ಕೊಂಡ್ ಮುಿಟ್ಟಿದೀವಿ
ಎಲ್ಲಿ ಯಾವಾಗಬ್ರು
ಅಂದ್ರೆ ಅಂದ್ರೆ ಯ ಒಂದ ತ್ರೀ ಫೋರ್ ಡೇಸ್ ಆದ್ಮೇಲೆ
ಹಾ ಹಾ ಹಾ
ಹ್ಮ್ ಅಲ್ಲಿವರೆಗೂ ಆಗ ುಟೆ ಅಂದ್ರೆ ಅದಾದ್ಮೇಲೆ ನೀವ ಒಂದ್ ವೀಕ್ ಅಂತಿದೀರಲ್ಲಾ ಅಷ್ಟೊಳಗ ಆರಾಮ ಆಗುತ್ತೆ
ನಿಮ್ ಅದ ಮದ್ವೆ ಮುಗಿದ್ಮೇಲೆ ಮಾಡ್ಕೊಡಿ ಏನ್ ಪರವಾಗಿಲ್ಲ
ಹ್ಮ ಅದೇ ಅದೇ
ಹಾ
ಅಂದ್ರೆ ಇತಿ ಇಬ್ರು ಆತರಲ್ಲ
ಹಾ
ಅಂದ್ರೆ ಅಂದ್ರೆ ಕೆಲ್ಸ ಇರಲ್ಲ ಅಂದ್ರೆ ಈಗ ಬಟ್ಟೆಗಳು ಇರ್ತಾರೆ
ಹಾ ಹಾ
ಸರಿನಾ ನಿಮ್ ನಿಮ್ ನಿಮ್ ನಿಮ್ ತರಾನೇ ಒಂದ್ ಇಬರುಾರ್ ಬಂದ್ರು ಎಲ್ಲಾ ಫೆಸಿಲಿಟೀಸ್ ಇದೆ ಸರಿನಾ ಈ ತರನುೂ ಇದೆ
ಹಾಂ
ಹ್ಞೂ ಮಾಡಂಷ್ಟೇ
ಹ್ಮ
ಮತ್ತೆಂಬ್ರ
ನ್ ಎಲ್ಲಾ ಹೇಳ್ದ ಪರೋನಿಗೆ
ಅಷ್ಟೇ ನಾನು ನನ್ ಮಾಡಿದ್ ಒಳ್ಳೇದ ಆಯ್ತು ನಾನು ಸ್ವಲ್ಪ ಹಳ್ ನಮ್ಮಣ್ಣಾರ್ ಹೇಳ್ತಿನಿ ಇನ್ಫಾರನ್ ಮಾಡ್ತನಿ
ಹಾ
ಈ ಟೈಮ್ ಅಲ್ಲಿ ಇರುತ್ತಾ ಇರಲ್ವಂತ
ಹಾ ಹಾ ನಾಳೆ ನಿಮ್ಮ್ ಅಣ್ಣ ಎಷ್ಟ ಅಷ್ಟೊತ್ತಿಗೆ ಬರ್ ಇರ್ತಾರೆ ಅಂತ ಹೇಳಿಬ್ರು ನಾನು ಅಷ್ಟೊತ್ತಿಗೆ ಬರ್ತ
ಬ್ರರು ಅಂದ್ರೆ ಬೆಳಗ್ಗೆ ಇರ್ತ ಒಂದ್ ಒಂದ ಲೆವೆನ್ ವರೆಗೂ ಇರ್ತಾರೆ
ಹಾ
ಆಮೇಲೆ ಆಡ್ರ ಇಡ್ರೆ ಒಪ್ಕೋಕ್ೋಗ್ತಾರೆ
ಹಾ ಹಾ ಲವೆನ್ ಅಷ್ಟಲ್ಲಿ ಬರ್ಬೇಕ ಅವರು
ಹಾ ಮತ್ತೆ
ಅದೇ ಬುರು ಲೊಕೇಶನ್ ಕಳಳ್ಸಿ ಮತ್ತೆ ನಿಮ್ದು ಯ ಇದು ವಿಸಿಟಿಂಗ್ ಕಾರ್ಡ್ ಇದ್ರೆ ಕಳ್ಸಲ್್ರ ಅದ ನೋಡ್ಕೊಂಡ್ ಬಂದು್ ಬರ್ತೇನಿ
ಅದೇ ಅದೇ ಅದೇ
ಹೌದು
ಕಳ್ಸ ತಾಳಿ ನಮ್ಮ ಅಣ್ಣಾರ ನಮ್ಮ ಅಣ್ಣ ನಮ್ಮ ಅಣ್ಣನ್ ಮಾಡ್ ಅಂತಸಲ ಇನ್ಫಾರ್ಮ್ ಮಾಡ್ಡಿ ಇಬ್ರು
ಹಾ ಸರಿ ಭಾಯ್